ಹೇಳಿ
ಕೇಳಸ್ತದಿಯಾ
ಹಾ ಕೇಳಸ್ತಿದೆ
ಹ ಏನ್ ಮಾಡ್ತಾ ಇದ್ರಿ
ಜಸ್ಟ್ ಇವಾಗೆ ನಾನ್ ಬ್ರೇಕ್ಫಾಸ್ಟ್ನ್ ಮುಗಸ್ಕೊಂಡು ನಾಷ್ಟ ಮಾಡ್ಕೊಂಡು ಇವಾಗೆ ಬಂದೆ
ಏನ ಮಾಡಿದ್ರು ನಾಷ್ಟ
ಚಪಾತಿ ಮತ್ತೆ ಟೊಮೊಟೊ ಗೊಜ್ಜು
ಹೌದಾ ಮತ್ತೆ ಏನ ಮಾಡ್ತಾಯಿದ್ರಿ ನೀವು
ಏನಿಲ್ಲ ಅದೇ ಇವಾಗೆ ಫ್ರೆಂಡ್ಸ್ ಹತ್ರ ಬಂದೆ ಹ್ಮ್ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ ಇವಾಗೆ
ಹ್ಮ್ ಕಾಲೇಜ್ ಎಲ್ಲ ಆಯ್ತಾ ಪರೀಕ್ಷೆ ಎಲ್ಲ
ಪರೀಕ್ಷೆ ಆಗಿದೆ ಇವಾಗೆ ಕೆಲ್ಸ ಯಾವ್ದಾದ್ರು ಉಡ್ಕೊಂಡ ಹೋಗ್ಬೇಕ ನೀವೆ ಯಾವ್ದಾದ್ರು ಕೆಲಸ ಇದ್ರೆ ರೆಫರ್ ಮಾಡಿದ್ರೆ ಚೆನ್ನಾಗಿರೋತ್ತೆ
ಹ ನನ್ಗ ಯಾವ್ದು ಗೊತ್ತಿಲ್ಲ ಯಾವ್ದಾದ್ರು ಗೊತ್ತಿದ್ರೆ ಹೇಳ್ತೀನಿ ನಿಮ್ಗೆ
ಹ್ಮ್
ಹ್ಮ್ ಮತ್ತೆ ರಜದಲ್ಲಿ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಸುತ್ತೋದೆ ಕೆಲ್ಸ ಬೇರೆ ಏನ್ ಕೆಲ್ಸ ಕೆಲ್ಸಗದ ಅಂತ ಅಂದೇ ಕೆಲ್ಸ
ಹ್ಮ್ ಹೌದು ನಿಮ್ ಅ ನಾಯಿಗೆ ಹುಷಾರಿಲ್ಲ ಅಂತ ಇದ್ರಲ್ವಾ
ಓ ಈ ವಾರದಲ್ಲಿ ಫುಲ್ಲು ಅದರದ್ದೊಂದು ತಲೆನೋವು ಆಗ್ಬಟ್ಟಿತ್ತು ಡೈಯ್ಲಿ ಹಾಸ್ಪಿಲ್ ಕರ್ಕೊಂಡ್ ಹೋಗು ಹ್ಮ್ ಹೋಗ್ಬಿಟ್ಟ ಬನ್ನ ಮೇಲ ಡ್ರಿಪಸೆಲ್ ಹಾಕ್ ಫುಲ್ ಬರಾಕ್ಕೆ ಫುಲ್ ಲೇಟ್ ಆಗ್ತಾ ಇತ್ತು
ಹ್ಮ್ ಗೌರ್ಮೆಂಟ್ ಹಾಸ್ಪೆಟಲ್ ಇಲ್ಲಾಂದ್ರೆ
ಇಲ್ಲ ಇಲ್ಲ ಗೋರ್ಮೆಂಟ್ ಹಾಸ್ಪಿಟ್ಲ ಅಲ್ಲಿ ಅದೇ ಫಸ್ಟ್ ಪ್ರೈವೇಟ್ಗೆ ಕರ್ಕೊಂಡು ಹೋಗಿದ್ದೆ ಪ್ರೈವೇಟ್ ಅಲ್ಲಿ ಅವರು ನಿಮ್ಗೆ ಅಮೌಂಟ್ ಜಾಸ್ತಿ ದುಡ್ಡ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಸರಿಯತ ಗೌರ್ಮೆಂಟ್ಗೆ ಕರ್ಕೊಂಡು ಹೋಗಿ ಅಂತ ಅವ್ರು ರೆಫರ್ ಮಾಡಿದ್ರು ಗೌರ್ಮೆಂಟ್ ಗೆ ಕರ್ಕೊಂಡು ಹೋಗಿ ಅಲ್ಲೇ ಕರ್ಕೊಂಡು ಹೋಗಿ ಅಂತ ಅದಕ್ಕೆ ನಾನು ಗೌರ್ಮೆಂಟ್ಗೆ ಕರ್ಕೊಂಡು ಹೋಗೋಣ ಅಂತ ಅಲ್ಲೇ ಕರ್ಕೊಂಡ್ ಹೋಗಿದೆ
ಹ್ಮ ಎಷ್ಟ ಖರ್ಚ ಆಯ್ತು ಎಲ್ಲ
ಆ ಒಂದು ಅಂದಾಜ್ಗೆ ಒಂದು ಟೆನ್ ಕೆೇ ಒಳಗಡೆ ಹಾ ಒಂದ್ ಹತ್ತು ಸಾವಿರ ರೂಪಾಯಿ ಖರ್ಚಾಗಿದೆ
ಹ್ಮ್ ಎಲ್ಲಾ ಚೆನ್ನಾಗಿ ನೋಡ ಹತ್ರ ಅವ್ರಲ್ಲಿ ಕೆಲ್ಸ ಮಾಡಿ ಹ್ಮ್ ಚ ಚೆನ್ನಾಗಿ ಹುಷಾರಾಗಿದ್ದಲ್ಲ
ಹಾ ಇವಾಗ ಚೆನ್ನಾಗಿದ್ದಾರೆೆ
ಹ್ಮ್ ಮತ್ತೆ ಅವಳ ಅವಳಗ್ ನಾಷ್ಟ ಎಲ್ಲ ಕೊಟ್ರ
ಹಾ ಇವಾಗೆ ಕೊಟ್ಬಿಟ್ಟ ಬಂದಿ ನಾನು ನಾಷ್ಟ ಮಾಡ್ದ ನಾ ನಾಯಿಗೂ ನಾಷ್ಟ ಕೊಟ್ಬಿಟ್ಟು ಬಂದ
ಹೌದಾ ಮತ್ತ ಏನ್ ಮಾಡ್ತಾ ಇದ್ರಿ
ಹೇಳ್ಬೇಕು ಏನ ಇಲ್ಲ ಸುಮ್ಮೆದಾ ಕತಿದ್ದೀನಿ ನೀವು
ನಾನು ಸುಮ್ನೆ ಕೂತಿದ್ದೆ ನಷ್ಟ ಆಯ್ತು ಹಿಂಗೆ ನಾನು ಮುಂದೆ ಅದೇ ಏನ್ ಮಾಡ್ಬೇಕ ಅನ್ಬಿಟ್ಟು ಅಹ ಹಿಂಗೆ ಮೊಬೈಲಲ್ಲಿ ನೋಡ್ತಾ ಇದ್ದೆ
ಹಾ
ಒಂದು ಇನ್ಸ್ಟಿಟ್ಯೂಷನ್ ಅಂತ ನೋಡ್ದ ಅದಕ್ಕೆ ಮೆಸೇಜ್ ಮಾಡಿದ್ದೆ
ಹಾ
ಅವರು ಇಟ್ಕೊಂಡು ಹೇಳಿದ್ರು
ಹಾ
ಒಂದವರ್ ಲಕ್ಷ ಆಗತ್ತೆ ಒಂದ್ ಒಂದಿ ಒಂದ್ ವರ್ಷಕ್ಕೆ
ಹಾ
ಅಂತ ಹೇಳಿದ್ರು ಆಮೇಲೆ ಸ್ಟಾರ್ಟ್, ಅ ಆಲ್ರೆಡಿ ಶುರು ಆಗಿದೆ. ಎಲ್ಲ ಹೇಳ್ಕೊಡಕೆಲ್ಲ ಶುರು ಮಾಡಿದೀವಿ ಒಂದ ವ ಒಂದ ವಾರದಿಂದ, ಶುರು ಮಾಡಿದೀವಿ. ಅಂತ ಇವಾಗ ತಾನೆ ಫೋನ ಮಾಡಿದ್ರು ಅವ್ರೆ ಕಾಲೇಜ ಇಲ್ಲ ಅದು. ಅದು ಇನ್ಸ್ಟಿಟ್ಯೂಟ್ ಎನ್ ಎನ್ ಲಿಫ್ಟ್ ಅಂತ. ಅದು ಬಸವೇಶ್ವರ ನಗರಲ್ಲಿ ಇರೋದು, ಸೊ ನಾನೂ ಯಲಹಂಕ ಕಲ್ಲಿ ಇರೋದ್ರಿಂದ ಅಲ್ಲಿ ಅವರ್ಗ್ ಹೋಗಕ್ಕೆ ಕಷ್ಟ ಆಗತ್ತೆ, ಅದ್ರುನು ಒಂದ್ಸರಿ. ವಿಚಾರ ಸಣ ಎಲ್ಲಾ ಕಡೆ ಏನ ಎಷ್ಟ ಎಷ್ಟ ಇದೆ. ಎಷ್ಟ, ಎಷ್ಟ. ಹೆ ಖರ್ಚಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೆ.
ಹಾ
ಇನ್ನೊಂದ ಕಾಲೇಜ ನೋಡಿದೆ, ಮೌಂಟ್ ಕಾರ್ಮಲ್ ಅಂತ.
ಹ್ಮ್ ಹ್ಮ್
ಸೊ ಅಲ್ಲಿ ಅವರು ಇಟ್ಕೊಂಡು ಡಿಪ್ಲೊಮೋ, ಅಂತ ಒಂದು ಕೋರ್ಸ್. ಅದಕ್ಕೆ, ಎಂಬತ್ತು ಎಂಬತ್ತು ಸಾವಿರದ ಎಂ ಎಂ ಅಹ ಎಂಬತ ಸಾವಿರ ಆಗತ್ತೆ ಅಂತ ಹೇಳಿದ್ರು.
ಹ್ಮ ಇ ಸಡ ಕೂಡ ಅ ಣಂತ ಹ್ಮ್ ನಿಮ್ಮ ಅಪ್ಪ ಹತ್ರ ಮಾತಾಡ್ಬೇಕಾಗಿತ್ತಲ್ಲ.
ಹ ಅದೇ ಮಾತಾಡ್ಬೇಕು ಹೇಳ್ದ ಇದು ಮೌಂಟ್ ಕಾಲ್ಮಲ ಕಾಲೇಜ್ ಅಂತ ಹೇಳಿದ್ನಲ್ವ ಈಗ್ಲೇ ಈಗ್ತಾನೆ ಅದರದ್ದ ಹೇಳ್ದೆ ಅದಕ್ಕೆ ಅವ್ರ. ಹಕೊಂಡು ಹೋಗ್ಬಿಟ್ ಬಾ ಸೋಮವಾರ ಹೋಗಿ ನೋಡ್ಕೊಂಡ ಬಾ ಅಂತ ಹೇಳಿದ್ರು ಅದಕ್ಕೆ. ಕೆ ಇನ್ನೊಂದಷ್ಟು ಕಾಲೇಜ ಅಹ ಕಾಲೇಜಗ ಳನ್ನ ನೋಡೋಣ. ಅಂತ ಅನ್ಕೊಂತ ಇದೀನಿ, ಸೋಮವಾರ ಹೋಗಿ ನೋಡ. ಬೇಕಂತ ಅನ್ಕೊಂತಾ ಇದ್ದೀನಿ
ಹ್ಮ್ ಯಾರ ದಿವಸ ಹೋಗ್ತಿದೀರಾ. ಸಂ
ಈ ಫ್ರೆಂಡ ಜೊತೆ ಹೋಗ್ಬೇಕಂತ ಅನ್ಕೊಂಡಿದೀನಿ
ಹಾ
ಹ ಅವ್ರಿಗೂ ಹೇಳ್ತಾ ಇದ್ದೀನಿ ಬಂದ ಇನ್ವಿಟೇಶನ್ ಪ್ರೋಗ್ರಾಮ್ನ, ನನ್ನ ಜೊತೆಯೇ ಕುೂತ್ಕೊಂಡು ನೋಡು ಅಂತ. ಅವರು ಇಲ್ಲ ಇಲ್ಲ ಅಂತ ಜಾಸ್ತಿ ಆಡ್ತಾ ಇದ್ದಾರೆ.
ಹೌದ ಅವ್ರ ಪರಿಸ್ಥಿತಿನೂ, ನೀವು ಅರ್ಥ ಮಾಡ್ಕೊಬೇಕಲ್ಲ ಅವ್ರ. ಏನ ಸಿಚುವೇಷನ್ ಇರುತ್ತ.
ಸುಮ್ನೆ ಬಂದಿ ಇವಾಗ ಹೆಂಗೆ ವ ಇವಾಗ ಅಪ್ಪ ಅಮ್ಮ ಹೆಂಗೆ ಬಂದ್ಬಿಟ್ಟು ಕುೂತ್ಕೊತಾರ ಮಕ್ಳ ಜೊತೆ. ಆತರ ಬಂದ ಕುೂತ್ಕೊ ಅಂದ್ರ ನೂ ಆಗಲ್ಲ ಅಂತ ಹೇಳ್ತಿ.
ಹ ಅಲ್ಲಿ ಟೈಮ್ ವೇಸ್ಟ ಮಾಡ ಬಂದು ಇಲ್ಲಿ ಬೇರೆ ಕೆಲಸ ಏನಾದ್ರು ಮಾಡ್ಬೋದಲ್ಲ.
ಸಮಯ ಏನು ಇದ್ದು ವೇಸ್ಟ ಏನ ಆಗಲ್ಲ.
ಹ್ಮ
ಒಂದ್ ಒಂದ ಗಂಟೆ ಇರುತ್ತಷ್ಟೆ.
ಹಾ
ಹ ಬಂದ್ರೆ ಚೆನ್ನಾಗಿರತ್ತೆ ಕುತ ಕೊಣಾಕೆ ಯಾಕಂದ್ರೆ ನನಗೆಲ್ಲಿ ಯಾರು ಗೊತ್ತಿಲ್ಲ ನನಗ ಯಾರಾದ್ರು ಗೊತ್ತಿರೋರು ಒಬ್ಬರು ಯಾರಾದ್ರು ಇದ್ರೆ ಒಂದ ಸ್ವಲ್ಪ ನನಗನೂ ಅಹ ಇದ ಬರುತ್ತೆ ಧೈರ್ಯ ಬರುತ್ತೆ ಅದಕ್ಕೆ ಕೇಳ್ತಾ ಇದ ನಿ ನೆನ್ನೆ ಎಲ್ಲಾ ಅದನ್ನೇ ಮಾತಾಡ್ತಾ ಇದ್ದೆ ಅವ್ರ ಹತ್ರ ಅವರು ನೋಡು ಇಲ್ಲ ಎಲ್ಲಾ ನಾನನ್ನ ಬಿಟ್ಬಿಟ್ಟ ಬಂದ್ಬಿಡ್ತೀನಿ ಹೊರ್ಗಡೆ ಅಂತ ಹೇಳ್ತಾ ಇದ್ರು ನಾನು ನನ್ ಜೊತೆ ಇರುವ ಅಂತ ಕೇಳ್ಕೊಂಡು ಅದಕ್ಕನೆ ಒಂದ್ ಸ್ವಲ್ಪ ಬೇಜಾರಾಯ್ತು
ಸಿಕ್ತಾರೆ ಎಲ್ಲಾ ಚೆನ್ನಾಗಿರುತ್ತೆ ಹ್ಮ್
ಹ್ಮ್ ಏ ಏನು
ಹ ಅವ್ರ ನ್ ಅವ್ರನ್ ಅವ್ರ ಇಲ್ಲ ಅಂದ್ರೆ ನಿನ್ ಬ ಒಳ್ಳೆ ಫ್ರೆಂಡ್ಸ್ ಇರ್ತಾರೆ ಆರಾಮಾಗೆ
ನನ್ಗೆ ಹ್ಮ್ ಹ್ಮ್
ಇವಾಗೆ ಗಾರ್ಡಿಯನ್ ಸ ಯಾರಾದ್ರೂ ಇದ್ರೆ ಅವ್ರ ಮುಂದೆ ನೀವು ಒಂದು ಫ್ರೆಂಡ್ಸ್ ಹತ್ರ ಮಾತ ತರ್ಬೇಕಂದ್ರ ಒಂದು ಹೆಚ್ಚುಟೇಟ್ ಆಗುತ್ತೆ ನಿಮಗೆ ಅಂದ್ರೆ ಹಿಂದೆ ಮುಂದೆ ತಲ ತರಿಸತೀರಾ ನೀವು ಇವಾಗ ಯಾರ ಗಾಡಿಯನ್ನು ಯಾರು ಇಲ್ಲ ಅಂದ್ರೆ ನಿನಗೆ ಅವಾಗ ನಿಮ್ಗ ಒಂದು. ಫ್ರೀಯಾಗೇ ಇರ್ಬೋದಲ್ಲಾ.
ನನಗೇ ನೋಡಿದ ತಕ್ಷಣ ನಂಗೆ ನ್ನೋಡಿದ ತಕ್ಷಣ ನಾನು ಸ್ನೇಹಿತರನ್ನ ಮಾಡ್ಕೊಂಡಬೇಕು ಅಂತ ಇಲ್ಲ ಏನು ನನ್ಗ ಅನ್ಸಲ್ಲ. ನಾನೊಂದ. ಎರಡ್ ಮೂರ್ ದಿನ ನೋಡ್ತೀನಿ ನನ್ಗ ಇವ್ರು ಒಳ್ಳೆಯವ್ರು ಚೆನ್ನಾಗನ್ ಓಕೆ ಇವ್ರ ಹತ್ರ ಸೇರಿದ್ರೆ ನನ್ಗೆ ಏನಾದ್ರು ಒಂದು ಒಳ್ಳೇದಾಗುತ್ತೆ ನನ್ಗ್ ಕೆಟ್ಟ ದಾರಿ ಹಿಡಿಯಕ್ ನನ್ಗ ಇಷ್ಟ ಇಲ್ಲ.
ನಾ
ಅದ್ರಿಂದ ನಾನು ಫಸ್ಟ್ ನೋಡ್ತೀನಿ ಒಂದ ಮೂರ್ ನಾಲ್ಕ್ ದಿನ ನೋಡ್ತೀನಿ ಓಕೆ ಇವ್ರ ನನ್ಗೆ ಓಕೆ ಅಂತ ಅನ್ಸೋ್ರನ ಸ್ನೇಹಿತರಾಗ ಮಾಡ್ಕೊತೀನಿ ಡೈರೆಕ್ಟ್ ಆಗಿ ಓರಿಯಂಟೇಶಷನ್ ಪ್ರೋಗ್ರಾಮ್ ಇರೋದ್ರಿಂನಾ ದಿನಾನೇ ಹೋಗ್ಬಿಟ್ಟು ಯಾರನಾದ್ರು ಮಾತಾಡಿ ಫ್ರೆಂಡ್ ಮಾಡಿ ಳ ಅಂತ ಬುದ್ಧಿ ನನ್ಗಿಲ್ಲ
ಹಾ
ಹ ನನ್ಗೆ ಫಸ್ಟ್ ನೋಡ್ಬೇಕು ನೋಡಿ ಮಾತಾಡಿ
ಹಂಗಂದ್ರೆ ನಿಮ್ಗೆ ಫ್ರೆಂಡ್ ಅಂದ್ರೆ ಸ್ನೇಹಿತ್ರರ ಮಾಡ್ಕೊಬೇಕ ಅನ್ನೋ ಒಂದ್ ಇಂಟೆನ್ಷನ್ ಇದೆ ಹಂಗೆ
ಇಲ್ಲಾ ಅದು ಅ ಮುಂದಕ್ಕ ನೋಡೋಣ ಅಂತ ಹೇಳ್ತಾ ಇರೋದು. ಹೋಗಿದ ತಕ್ಷಣ ಹೌದು
ಹಾ ಹಂಗಾದ್ರೆ ನಿಮ್ಮ್ ಸ್ನೇಹಿತ್ ಅವರ ಬೇಜಾರಗಲ್ವಾ ನೀವು ಬೇರೆ ಸ್ನೇಹಿತರು ಜೊತೆ ಇದ್ರೆ.
ಅಲ್ಲ ಇ
ಹಾ ಹಾ ಹಲೋ. ಹಲೋ
ಹಾ ಹೇಳಿ ಹೇಳಿ ಹೇಳಿ ಹೇಳಿ ಹಾ ಹೇಳಿದ್ದ ಹೇಳಿ ಹೇಳಿ ಕೆಳ ನಿ ಮಾಡ್ತಾ ಇರ್ತಲ್ಲ ನಾ
ಹಾಆ
ಹ್ಮ್
ಓಕೆ ಕೇಳಿಸ್ಕಲಿ ನನ್ಗೆ ಇವಾಗ ಏನಾದ್ರೂ ರಜೆ ಹಾಕದ್ರೆ ನಾನು ನೋ ಅದರಲ್ಲಿ ಇದ್ದಾಗ ಯಾರಾದ್ರೂ ಒಬ್ಬರನ್ನ ತಿಳ್ಕೊಂಡ್ಲ್ವಾ ನಾನು ಏನ್ ಏನ್ ನಡೀತು ಕಾಲೇಜ್ ಅಲ್ಲಿ ಅ ಎಲ್ಲಾ ಕ್ಲಾಸ್ ಹೆಂಗಅಯ್ತು ಅಂತ ಕೇಳ್ಕೊಳಾದ್ರು ಒಂದಾದ್ರೂ ಸ್ನೇಹತ್ ಇರ್ಬೇಕ ಒಳ್ಳೆ ಸ್ನೇಹರು. ಅವ್ರ್ನ ಆ ಲೆಂಗ್ ಏನ್ ಆ ತರ ಎಲ್ಲ ಬೆನಿಫಿಟ್ಸ್ಗೋಸ್ಕರ ಎಲ್ಲಾ ಏನು ಮಾಡ್ಕೊಳ್ಳಲ್ಲ ಸುಮ್ನೆ ನಾರ್ಮಲ್ ಆಗಿ ಸ್ನೇಹಿತರಾಗಿ ಮಾಡ ಹಕೊಬೇಕಂತ ಮಾಡ್ಕೊತೀನಿ ಅಷ್ಟೇ.
ಹ್ಮ್ ಏನೋ ಒಂದು ದೇವ್ರಒಳ್ಳೇದ್ ಮಾಡ್ಲಿ ಬಿಡಿ. ಹಾ ಮತ್ತೆ.
ಒಳ್ಳೆಯವರ್ಗ್ ಒಳ್ಳೇ ಮಾಡ್ತಾರೆ ಬಿಡಿ ದೇವರು.. ಚೆನ್ನಾಗಿದೆ ನನ್ ಹೌದು.
ಹ್ಮ್ ಹೆಂಗಿದೆ ನಿಮ್ ಲೈಫ್.
ಚೆನ್ನಾಗಿದೆ ನಿಜ ಇವಾಗ ನಾನು ಒಂದ್.. ಚಿಕ್ಕ ವಯಸಲ್ಲಿದ್ದಾಗ ಏನ್ ಡ್ರೀಮ್ ಮಾಡ ಇನ್ ಕನ್ಸ್ಕಾಣ್ ತಾ ಇದ್ನು ಇವಾಗ ಒಂದ್ ಸೊಲ್ಷನ್ ಸ್ವಲ್ಪಾನೇ ಅದನ್ನೆಲ್ಲಾ ಪೂರೈಸ್ಕೊಂಡ್ ಬರ್ತಾ ಇದ್ದೀನಿ.
ಹ್ಮ್...
ಆದ್ರಿಂದ ನನಗ್ ಖುಷಿ ಇದೆ ಈ ರಜದಲ್ಲಂತೂ ನನ್ ತುಂಬಾ... ಏನೇನ್ ಮಾಡ್ಬೇಕಂತ ಅನ್ಕೊಂಡನೋ ಅದನ್ನೆಲ್ಲಾ ಒಂದೊಂದೊಂದಾಗಿ ಮಾಡ್ತಾ ಇದ್ದೀನಿ ಅದ್ರಿಂದ ಖುಷಿಯ.. ಖುಷಿಯಾಗಿದ್ದೀನಿ.
ಹ್ಮ
ಹ್ಮ್ ಮತ್ತೆ ನನ್... ಸಮಯ ನಾ ಜಾಸ್ತಿ ಹ ವೇಸ್ಟ್ ಮಾಡೋದ ಆಗ್ಲೇ ಅತ್ರ ಎಲ್ಲಾ.,.... ಮಾಡ್ತ ಇಲ್ಲಾ ಏನೋ ಒಂದಮನೇಲಿ ಅಮ್ಮ ಅಮ್ಮಗೆ ಆಹ ಸಹಾಯ ಮಾಡೋದಾಗ್ಲಿ....... ಈತರ ಏನಾದ್ರು ಒಂದ ಮಾಡ್ತಾ ಇರ್ತೀನಿ.....
ಸರಿ ಆಯ್ತು ನನ್ಗ್ ಬೇರೆ ಕಾಲ್ ಒಂದು ಬರ್ತೈತೆ.
ಹೌದಾ ಆ ಸರಿ ಸರಿ ಆಯ್ತು.